ಹಲೋ ಹೇಳ್ರಿ ಶರಣಯ್ಯ ಅವ್ರೇ
ಹೇಳ್ರಿ ಸಂತೇಶ್ ಅವ್ರರಿ ಆರಾಮಿದ್ರ್ರೇನ್ರಿ
ಹಾ ಆರಾಮಿದ್ದೀವ್ರಿ ನೀವ್ರಿ
ನಾವ್ ಅರಾಮಿದಿವ್ರಿ ಊಟಾಯತ್ರಿ
ಹಾ ಆಯ್ತ್ರಿ ಊಟ ನಿಮ್ದ್ರಿ.
ಹ್ಮ ನಮ್ದು ಆಯ್ತ್ರಿ ಏನ್ ಮಾಡತ್ರಿ ನಿಮ್ ವಸತಿ ನಿಲಯದಲ್ಲಿ ಊಟ.
ನಮ್ಮ್ ವಸತಿ ನಿಲಯದಲ್ಲಿ ಅದು ಚಪಾತಿ ರೋಟಿ ಕಾಳ ಪಲ್ಯ ಏನೋ ಮಾಡಿದ ದರಿ ಇನ್ನ.
ಹ್ಮ್
ನಮ್ಗ ಇದು ಚಪಾತಿ ರೊಟ್ಟಿ ಸಿಗ್ಲಿಲ್ಲ ನೋಡ್ರಿ ಎಲ್ಲಾ ನೀವೇ ಖಾಲಿ ಮಾಡಿದ್ರಿ ಏನ್ರಿ.
ಏ ಇಲ್ಲ ರೀ ಅದು ಇದ್ದು ರೀ ಆದ್ರೆ ಇದು ಬಿಸಿ ರೊಟ್ಟಿ ಮಾಡಿದ್ರಿ ಇಲ್ರಿ ಎಲ್ಲಾ ಕಡಕ್ ರೊಟ್ಟಿ ಇದ್ದುರಿ ಎಲ್ಲಾ ಇಬ್ಬ ಇಲ್ಲಿ ಇದ್ದೂರಿ ಡಬ್ಬಿ ಅಲ್ಲಿ ಇಟ್ಟಿದ್ರೀ ನೀವು ನೋಡಿಲ್ಲ್ರೀ ಬರಿ ಚಪಾತಿ ಅಷ್ಟೇ ನೋಡಿದ್ರಿ ಚಪಾತಿ ಅಷ್ಟೇ ತಿಂದಿರಿ.
ಹಾ ಚಪಾತಿಯೊ ಗಾಣಿಗೆರ ಅಂತ ಗೊತ್ತೇನ್ರರಿ ಅವ್ನ್ ಎಲ್ಲಾ ಖಾಲಿ ಮಾಡೇನ್ರರಿ ಅವ್ನು.
ಹಾ ಹೌದ್ರೀ ಮಲ್ಲಿಕಾರ್ಜುನ್ ಗಾಣಿಗೆರ್ ಅಂತರ್ತೀ ಅವ್ನೇ ಎಲ್ಲ ಕಾಲಿ ಮಾಡಿದನಂತ್ರಿ.
ಅವ್ನು ನೋಡಾಕ್ ತೆಳ್ಳಗ ಇರ್ತನ್ರರಿ ಒಂದ್ ಹತ್ ಇಪ್ಪತ್ ಚಪತ್ ತಿಂತನ್ರಿ.
ಹೌದ್ ನಿಜ ನೋಡ್ರಿ ನೀವ್ ಹೇಳದ ಕರೆ ಆಯ್ತ್ರಿ ನೋಡಕ್ ತೆಳ್ಳಗ ಅದಾನ್ರಿ ಅಷ್ಟೇ.
ಹ ವೆ ಅದು ಏಮ್ ಸಿ ಸಿ ಅಂತ ಅದ್ರಾಗ ಇದ್ದಾನ್ರಿ ಅವನು. ಅದ್ಕೆ ಸ್ವಲ್ಪ್ ಜಾಸ್ತಿ ತಿಂತಾನ್ರಿ ಅವ್ನು.
ಸ್ವಲ್ಪ ನಾಷ್ಟ ಮಾಡ್ಬೇಕಲ್ರಿ ಮತ್ತ್ ತಿಗ್ಬೇಕ ಅಲ್ರಿ ಜಾಸ್ತಿ.
ಹಾ ಬೇರೆ ಅವ್ರ್ಗುನು ಉಳ್ಸ್ಬೇಕಲ್ರರಿ ಮತ್ ಹಂಗೆ ತಿಂತಾನ.
ಉಳ್ಸ್ಬೇಕ್ರಿ ಆದ್ರೆ ಸ್ವಲ್ಪ ಅವರ್ಗ್ ದೇಹನಾ ದಷ್ಟ ಪುಷ್ಟ ಮಾಡ್ಕಕೋಸ್ಕರ ಏನಾದ್ರು ತಿನ್ಬೇಕಾದ್ರೆ ಮತ್ತೆ ಇವಾಗೆಲ್ಲಾ ಸ್ವಲ್ಪ ತೆಳ್ಳಗಾದ್ರ ನೋಡಾಕ ಸಣ್ಣ ಕಾಣ
ಹ ಹೌದ್ರಿ ಅವ್ರ ಬೈ ಬರ್ತಾ ಹಂಗೆ ಅದಾರಿ
ನೀವು ಸ್ವಲ್ಪ ತೆಳ್ಳಗ ಇದೀರಿ ನೋಡ್ರಿ ಸ್ವಲ್ಪ ದಪ್ ದಷ್ಟ ಪುಷ್ಟ ಆಗಕ ಎನ ತಿನ್ಬೇಕ್ರೀ
ಇಲ್ರಿ ಇಲ್ರಿ ನಾವ ಕರೆಕ್ಟ್ ಇದ್ದೀವ್ರಿ ನಾವು ದಪ್ಪ ಆದ್ರೆ ಬೇಸ್ ಕಾಣಲ್ ಮತ್ತ.
ಏ ಬಾಳ ತೆಳ್ಳಗ ಇದ್ದೀರಿ ಸ್ವಲ್ಪ ದಪ್ಪ ಆಗ್ಬೇಕ್ರಿ.
ಹಾ ಆಗಮ್ರಿ ಅದ ಟೈಮ್ ಐತಿ ಇನ್ನಾ.
ಸರಿಗ ಊಟ ಮಾಡ್ಬೇಕ್ರಿ ಊಟ ಗಿಟ ಮಾಡಿ ಒಳ್ಳೆ ಭೌಷ್ಟಿಕಾಂಶಗಳನ್ನ ತಿನ್ಬೇಕ್ರಿ ಒಳ್ಳೆ ಪ್ರೋಟೀನ್
ಪೌಷ್ಟಿಕ ಪೌಷ್ಟಿಕ ಈಗಾ ಪೌಸ್ ಟಿಕಾ ಅಂಶಗಳ ನಮ್ ವಸತಿ ನಿಲಯನ ಕೊಡಲ್ರಿ ಇಲ್ಲೆ ಕೇಸಲ್
ವಸತಿನಿಲಯ ಅಂದ್ರ ಅದೆ ರೀತಿ ಇರ್ತಾದ್ರಿ ಯಾವ ಅದೇ ರೀತಿ ಪೌಷ್ಟಿಕಾಂಶಗಳ ಇರತದಲ್ರಿ ಆದ್ರೆ ನಾವು ಮಾಡ್ಕಬೇಕ್ರಿ ಅದು.
ಹೌದು ಈಗ ಶಾಮರಾವ್ ಸರ್ ಅಂತ ಬಂದಾರೀ ಅವ್ರು ಒಂದ್ ನಾಕ್ ಸಾವ್ರ ಐದನೂರು ಐದ್ ಸಾವ್ರ ಹಂಗ್ ಮಾಡ್ತಾರ ಈಗ ಅ ಮೆಸದೀಲ್ಲು
ಹಾ ಹೌದಂತ್ರಿ ನಮ್ ಎಲ್ಲ ಹಿರಿಯರ ನಮ್ ಸೀನಿಯರ್ಸ್ ಹೇಳಿದರಿ ನಾಕ್ಲ ಇಂದ ಐದ ಸಾವ್ರ ತನ ಮಾಡ್ತ
ಹ ಕಷ್ಟ ಆತದ್ರಿ ಮತ್ತ ಕಟ್ಟಾಕ ಅಷ್ಟ ಮಾಡಿದ್ರ
ಬಾಳ ಕಷ್ಟ ಆಯತದ್ರಿ ಅದ್ರಾಗ ಈಗಂತೂ ಏನು ಹೊಲದಲ್ಲಿ ಏನು ಬೆಳೆ ಇಲ್ಲ ಏನಿಲ್ಲ ಮಳೆ ಇಲ್ಲ ಎನಿಲ್
ಆದ್ರೆ ಈಗ ಈ ಮಳೆಗಾಲದಾಗ ಬಿಸಿಲು ಬರ್ತದ್ರಿ ಜಾಸ್ತಿ
ಹೌದ ನೋಡ್ರಿ ಇವಗ್ ನೋಡ್ರಿ ಬಿಸಲ್ ಏಷ್ಟ ಇದೆ ನೋಡ್ರಿ ಇದು ನೋಡಿದ್ರ ಮಳೆಗಾಲ ಈ ಮಳೆಗಾಲದಲ್ಲಿಷ್ಟ ಬಿಸಿಲ ಹೊಡ್
ಹ ಹೆಂಗ್ರೀ ಮತ್ತೆ ಇವ್ರ ಇವ್ರ ನೋಡಿದ್ರ ಐದ್ ಸಾವ್ರ ಮಾಡಿದ್ರೆ ನಾವ ಕಟ್ ಕಟ್ಟಕ ಕಷ್ಟ ಆಗ್ತದ
ಬಾಳ ಕಷ್ಟ ಆಗತ್ರಿ
ಹ ಮತ್ತೆ ನಾವು ವಸತಿನ ಮೇಲೆ ಇದ್ದೀವ್ರಿ.
ವಸತಿನಿಲಯ ಯಾವ ಅದೇ ತರಗತಿ ತರಗತಿಗಳು ಇಲ್ಲ ಏನ್ರಿ ನಿಮಗ.
ಹ ಅದಾವ್ರೀ ಈಗ ಎರಡು ಎರಡು ಗಂಟೆಗೆ ಹೋಗ್ಬೇಕ್ರಿ ಹ್ಮ್
ನಮಗೂ ವ್ಯಕ್ತಿತ್ವದ ಬಗ್ಗೆ ಒಂದು ತರಗತಿ ಇದೆರೀ ವ್ಯಕ್ತಿತ್ವ ಯಾವ ರೀತಿ ಬೆಳೆಸಬೇಕು ಬೇಕು ನಾವು ಯಾವ ರೀತಿ ನಡವಳಿಕೆಬೇಕು ಯಾವ ರೀತಿ ಮಾತಾಡಬೇಕು ಹಿರಿಯ ಜೋಡಿ ಅದೇ ತರಗತಿ ವಿಶೇಷ ಬಗ್ಗೆ ಈಗ ತರಗತಿದೇ ರೀ ಹೋಗಬೇಕ್ರಿ ನಾವು.
ಹೌದ್ರಿ ಅದು ಪುಸ್ತಕ ತಗೊಂಡಿರ್ರಿ ಇಲ್ಲಂದ್ರೆ ಕ್ಲಾಸಿಕ್ ಕರ್ಕೊಳಲ್ಲ ಅಂತವ್ರ.
ಹಾ ಹೌದ್ರೀ ಅದ್ರದೊಂದು ಅದಕ್ಕೆ ಸಂಬಧಟ್ಟ ಒಂದು ಪುಸ್ತಕ ಇದೆ ರೀ ಅದು ತೊಕೊಳಿಲ್ಲ ಅಂದ್ರೆ ಅವ್ರ ತರಗತಿ. ಹೌದ್ರಿ ತರಗತಿಯಿಂದ ಹೊರಗಡೆ ಆಗ್ತಾರ ಅಂತ ಹೇಳಾರೀ ಅದೇ ರೀತಿ ನಮ್ಮ ಆಚರಣೆ
ಸ್ವಲ್ಪ ಯಾರೋ ಯಾರೋ ಸ್ವಲ್ಪ ಅಡ್ಡ ಯಾರೋ ಮಾತಾಡಕತ್ತಿದ್ದಾರೆ ಅವ್ರು ಮಾತಾಡಬೇಡಂತ. ಹೇಳ್ರಿ.
ಹಾ
ಇ ಇಲ್ಲಿ ಸೂರಜ್ ಅಂತ ಒಬ್ಬಇದೆ ಆದ್ರದು ನಮ್ಗೆ ಬಹಳ ತೊಂದರೆ ಕೊಡ್ತದೆ ಅದು.
ಅವರು ಹಂಗೇರಿ ಸೊಪ್ಪು ಜಾಸ್ತಿ ಮಾಡ್ತಿರ್ತಾರ ಅವರು.
ಈ ಹುಡುಗರು ಇಲ್ಲಿ ಹೊಸತಿನಿಲಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾರೀ ಹುಡುಗರಿಗೆ ನೆಮ್ಮದಿಯಾಗಿ ಓದ್ಕೊಳ್ಳೋಕಕ್ ಬಿಡಲ್ಲ ಬರೀಯೋಕ್ ಬಿಡಲ್ಲ.
ಹೌದ್ರಿ ಅವ್ರಿ ಸೊಪು ಜಾಸ್ತಿ ಮಾಡ್ತಾರೀ ಅವ್ರರು ಕ್ಲಾಸ್ ಇದು ಏನು ಕ್ಲಾಸ್ ತರಗತಿ. ದಿನಯಾಗ ನಾ ಹಂಗೆ ಮಾಡ್ತಾರೆ ರೀ.
ಹ್ಮ ಹೌದ್ರಿ ಶಿಕ್ಷಕರ ಅಂದ್ರಿ ಯಾವ್ರ. ಬೆಲೆ ಇಲ್ಲ ಸಂಸ್ಕಾರ ಇಲ್ಲ ಸ್ವಲ್ಪನೂ ನಡವಳಿಕೆ ಅನ್ನೋದು ಯಾವ ರೀತಿಯಿಂದ ಗುರುಗಳಲ್ಲಿ ಯಾವ ರೀತಿ ನೆಡ್ಕೊ. ಬೇಕಂತನು ಗೊತ್ತಿರಿ ಅವ್ರಿಗೆ.
ಹೌದ್ರಿ ಅವ್ರಿಗೆ ನೀವ ನೀವ ಏನು ಅಂದಿರಂತಲ್ರರಿ ಅವ್ರ ಅಸಿಸ್ಟೆಂಟ್ ಅವ್ರಿಗೆ.
ಏ ಅವ್ ನಾವ್ ಏನು ಅಂದಿಲ್ರರಿ ಅವ್ರ ತಪ್ಪಾಗಿ ತಿಳ್ಕೊಂಡಿದಾರೀ ನಾವೆಲ್ಲ ಒಳ್ಳೆ ವ್ಯಕ್ತಿತ್ವ ರೀ ನಾವು. ಅದು ಹಿಂದೆ ನಿಂತು ನಾ ಏನ ಯಾರ ಮಾತಾಡಿದಿದ್ದಾರೆ ಅದು ನಾವು ಮುಂದೆ ನಿಂತು ನಮ್ಮ. ಮುಖನೋಡಿಕೊಂಡು ಅವರು ನಾನೇ ಅಂತ ತಿಳ್ಕೊಂಡಿದಾರೇ ಅವ್ರು.
ಸೂರಾಜ್ ಅವ್ರ ಅಂದಿರ್ತಾರೀ ಸ್ವಲ್ಪ ಕೇಳ್ರ ಅವ್ರ.
ಹಾ ಅದೇ ಕೇಳ್ಬೇಕಕ್ ನೋಡ್ರಿ ಸ್ವಲ್ಪ ನಮ್ಮ.
ಹಾ ಹಾ ಹೌದ್ರಿ ಆ ಮಲ್ಲಿಕಾರ್ಜುನ್ ಸರ್ ಹೇಳಿದ್ನಾರೀ ಶರಣಯ್ಯ ಅವ್ರರು ಹಿಂಗ್ ಮಾತಾಡಿರಲ್ಲ ಅಂತ.
ಪರೀಕ್ಷೆ ಕೊಠಡಿಯಲ್ಲಿ ಒಂದು ನಿಲ್ಲಿಸಿ ಕೇಳಿದಿದ್ದಾರೆ ಪರೀಕ್ಷೆ ಬರೆಯಸುವುದನ್ನು ಬಿಟ್ಟು ಕಾಸಿ ನಿಲ್ಲಿಸಿ ಕೇಳಿದಿದ್ದಾರೆ ಅವರು. ಪರೀಕ್ಷೆ ಕಟ್ಟೆ ನಿನ್ನ ಹೆಸರೇನು ನೀನೇ ತಾನೇ ಇದನ್ನು ಮಾಡುದು ಅವ್.
ಹಾ ನಿಮ್ ಸ್ವಲ್ಪ ಕಡೆ ಹೋಗ್ಬೇಡ್ರಿ ಯಾಕ ಕೇಳಿಸಲ್ಲ ವಾಯ್ಸ್.
ಅದೇ ರೀ ನಿಮ್ದು ನಾವು ಕಟ್ ಕಟ್ ಆಗ್ತಾ ಇದೆ ನೋಡ್ರಿ ಸ್ವಲ್ಪ ಗಾಳಿ.
ಹಾ ಅದು ಆ ಕಡೆ ಹೋಗ್ಬೇಕಾಗ್ತದ್ರಿ ಸ್ವಲ್ಪ ಗಾಳಿ ಜಗ್ಗಿದೆ ಮೇಲೆ.
ಇಷ್ಟು ಬಿಸಿಲು ಇದೆ ಅಂದ್ರು ಇದೆ ಗಾಳಿ ಇದ್ರು ಮಳೆ ಬರಲ್ಲ ನೋಡಿ ಮೋಡಗಳೆಲ್ಲ ಗಾಳಿ ಮುಖಾಂತರ ಹೋಗ್ ಬಿಡ್ತಾವ್ರೀ.
ಗಾಳಿಗೆ ಹೋಗಕ್ಕತವ್ರಿಎಲ್ಲಾ
ಹ್ಮ್, ನಿಮ್ದು ಹೊಲ ಇದೆ ಏನ್ರಿ
ಹಾ, ಇದೇ ರೀ
ಎಷ್ಟು ಎಕ್ರೆ ಇದೆ ಹೊಲ-
ಹಾ, ಸುಮಾರು ಒಂದ್ ಎಂಬತ್ನ ಇರ್ತದ್ರೀ
ಎಂಬತ್ತು ಎಕರೆ ಜಮೀನು-
ಹೌದ್ರೀ
ಏನ್ ಬೆಳೀತೀರಿ ನಿಮ್ಮಹೊಲದಲ್ಲಿ
ತೊಗಿರಿ ಮತ್ತಾ ಹ ಗೋದಿ ಇವೆಲ್ಲಾ ಬೆಳತಿರ್ತಿವಿ ಮಿರ್ಚಿ
ಗೋಧಿ ಮಣಸ ಗೋಧಿನ ಬೆಳೆಸಿದೆ
ಗೋಧಿ ಅವಾಗ ಬೆಳಸ್ತಿದ್ರೀ ಈಗ ಗೊತ್ತಿಲ್ಲ ನನಗೂ ಬೆಳ್ಸಗತ್ತರ ಎಲ್ಲಾ
ಹ್ಮ್
ಹಾ, ಅಕ್ಕಿ
ನೀವ ಹೋಗಲ್ಲೇನರಿ ಜಮೀನಗ ಎಲ್ಲ ಕೆಲ್ಸ ಮಾಡೋದಕ್ಕೆ ಜಮೀನಲ್ಲಿ.
ಇಲ್ರಿ ಹೋಗ್ತಿದ್ನ ಆಮೇಲೆ ಸ್ವಲ್ಪ ಕ ಇದು ವಸತಿ ಇದರಲ್ರಿ
ಹೌದು ಹೌದಿ
ಶಾಲೆ ಶಾಲೆ ಚಾಲೂ ಐತೆ ಅಲ್ರಿ
ಹಾ ಹೌದ್ರಿ ಶಾಲಾ ಕಾಲೇಜ್ ಕೂಡ ಸ್ಟಾರ್ಟ್ ಆಗದ್ರಿ.
ಹಾ, ಅದಕ್ಕೆ ಈ ಕಡೆ ಬಂದಿವಲ್ರಿ ಗೊತ್ತಿಲ್ರಿ ಏನೇನ್ ಹಾಕ್ಯಾರಂತ.
ಹ್ಮ, ನಮ್ದು ಇದೆರಿ ನಮ್ದು ಜಾಸ್ತಿ ಇಲ್ರಿ ಒಂದ್ ಎಂಟತ್ ಎಕರೆ ಇದೆರಿ.
ಹಾ ರೀ
ಅದ್ರಲ್ಲಿ ನಾವು ಅಕ್ಕಿ, ಮೆಣಸಿನ್ಕಾಯಿ, ತೊಗರಿ
ಹಾ,
ಸಿರಿಧಾನ್ಯಗಳನ್ನು ಹಾಕ್ತಿವ್ರಿ ಮತ್ತೆ ಬೆಳೆಗಳನ್ನು ಚೆನ್ನಾಗಿ ಬೆಳೀತೀವಿರಿ. ಆದ್ರೆ ಇವ ಸ್ವಲ್ಪ ಮಳೆ ಬಂದಿಲ್ರಿ ಆಗಗ್ಲಿಕ್ಕಾ
ಆದ
ಅದ ಕೇಳಿಸ್ತಾ ಇಲ್ಲ ರೀ ನಿಮ್ದು
ಹಾ, ಹೇಳ್ರಿ ಏನನ್ಕತ್ತಿರಿ
ಏನಿಲ್ಲಾ ರಿಅದು ನಮ್ದು ಒಂದ್ ಎಂಟ ಎಕರೆ ಹೊಲ ಇದ್ದೆ ರೀ
ಹಾ, ಎಲ್ಲಿರಿ ಎಲ್ಲಿದೆ ನಿಮ್ ಎಲ್ಲಿದೆೇ ರೀ ನಿಮ್ಲ್ ಹೊಲ ಎಕಡಿ ಯಾವ ಊರ್ ಬರ್ತದ.
ಈಕಡೆ ರೀ ಇದು ರಾಯಚೂರಲ್ಲಿ ರಾಯಚೂರು ತಾಲ್ಲೂಕಿನ ಮರ್ಚಟಾಳ್ ಗ್ರಾಮದಲ್ಲಿ ಬರುತ್ತ ರಿ.
ಹ ಹಾ, ನಿಮ್ ಮರ್ಚಟಾಳ್ ಗ್ರಾಮ ಫುಲ್ ಫೇಮಸ್ ಅಂತಲ್ರಿ ನೀವು ಅಲ್ಲಿ ಹೋದ್ರೆ ಎಲ್ಲಾರ ಶರಣಯ್ಯ ಶರಣಯ ಅನಕತ್ ಸಣ್ಣ ಸಣ್ಣ ಸಣ್ಣ ಗ್ರಾಮದಾಗ ನಾವು ಮೊನ್ನೆ ಹೋಗಿದ್ದೀವ್ರೀ ಅವ್ರೆಲ್ಲ ಶರಣಯ್ಯ ಶರಣಯ್ಯ ಅನಾಕತ್ತಿದ್ ರೀ
ಏಯ್ ಇಲ್ಲ ರೀ ನಮ್ಮ ಗ್ರಾಮ ಅಷ್ಟ ದೊಡ್ಡದ ಅಲ್ಲಿ. ಅಂದ್ರೆ ನಾವು ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವ್ ಏನು ಸಣ್ಣತೇಳಳು ಊರ್ನಲ್ಲ ಒಂದ್ಬೇಕ ಸಣ್ಣ ಪ್ರಜ
ಹಂಗೆಂರಿ ನಿಮ್ದು ಬಾಳ ಹೆಸರು ಇದೇರಿ ನಿಮ್ ಊರಾಗ.
ಏಯ್ ಅಷ್ಟೇ ಏನೇಲ್ರಿ ನಂದು
ಹ್
ಏನ್ ಮಾಡ್ತಾದಿರಾ ನೀವು ಇವಾಗ.
ಏನ ಇಲ್ಲಡ್ರಿ ಸುಮ್ಮ್ನೆ ಇದ್ದೇರಿ ನೀವರಿ.
ನಾವು ಏನಿಲಡ್ರಿ ನಾವು ಸುಮ್ಮೆ ಇದೀವಿರಿ ಇವಾಗ ತರಗತಿ ಹೋಗ್ಬೇಕೀ ಟೈಮ್ ಆಗತ ಬಂತು.
ಹೌದ್ರಿ ಹೋಗ್ಬೇಕ್ರಿ ಅವು ಮತ್ತೆ ಅಲ್ಲಿ ಜಾಗ ಸಿಗೋದಿಲ್ಲಾ.
ಹಾ ಅದೇ ರೀ ಜಾಗಗೋಸ್ಕರ ಬಾಳ ಇದುನ್ನ ಬಡದಾಆಡ್ತಾರೀ.
ಹೌದ್ರೀ ಅ ಇ ಇದೆಲ್ಲಾ. ಕಟ್ಟೆಡಸ್ಬೇಕಾಗುತ್ತದ್ರ ಒಂದ್ ದಿವ್ಸದು.
ಹು ಹು ಮಾತಾಡ್ರಿ ಸಂತುವ್ರಿ ಕೇಳಸ್ತಾ ಇಲ್ಲಾ ನೀವು ಮಾತಾಡ.
ಆ ಹೇಳ್ರಿ ಈಗ್ ಕೇಳ್ಸದ್ರಿ.
ಹಾ ಕೇಳಸ್ತದ ಕೇಳಸ್ತದ ಹೇಳ್ರಿ.
ಹಾ ರೀ ಇ ಪ್ರಸ್ತುತ ಬಾಳ ತಣ್ಣಗಿದೆ ಗಾಳಿ ಜಾಸ್ತಿ ಬಿಟ್ಟದ ಅದಕ್ಕ ರೀ.
ಅದ ರೀ ಬಿಸಿಲು ಬಾಳ ಆಯತ. ಅದ ರಿ ಮತ್ತೆ ಬಿಸಿಲೊಗಿ ಸ್ವಲ್ಪ ಮಾಡ ಎರುಕಂತ ಬಂತದೆ ಹಾ.
ದ್ರೆ ಗಾಳಿನು ನೋಯತ. ತ್ರಿ ಹಂಗೆ.
ಇದೇ ಇದೆ ಮಾಡೋ ಸ್ವಲ್ಪ್ ಜಾಸ್ತಿ ಆದ್ರೆ ಮಳೆ ಬಂದ್ರೆ ಸ್ವಲ್ಪ್ ಚೆನ್ನಾಗತ್ತ ನೋಡ್ರಿ ಬೆಳೆ ಏನಾದೂ.
ಹೌದ್ರಿ ಸ್ವಪ್ಪ ರೈತರಿಗೆ ಸ್ವಪ್ಪು ಅನುಕೂಲ ಆಗ್ತ.
ಹ ಬಾಳ ಅನುಕೂಲ ಆಗೈತ್ರಿ ಈಗೆಲ್ಲಾ ಮಳೆ ಬೆಳೆ.
ಹಾ
ಪರೀಕ್ಷೆ ಕಾಲೇಜಿಗೆ ಕಟ್ಟಕೊಂಡ ಸಿಲ್ಕನ್ ಬಳಸ್ಬೇಕು ನಾವು.
ಹ ಹೌದ್ರೀ
ಹ ನಿಮ್ಮ ಕಾಲೇಜಲ್ಲಿ ಶುಲ್ಕ ಎಸ್ಟಿದೆರಿ ನಿಮ್ಮದು.
ನಮ್ಮದು ಸಂಖ್ಯೆ ಸುಮಾರು ನೂರಾ ಇಪ್ಪತ್ತ್ನಾಲ್ಕು ಐದಾರ ರೀ.
ಹು ನಮ್ಮಲ್ಲಿ ಒಂದು ಜಾತಿ ಅಂದ್ರೆ ಒಂದು ಎಂಬತ್ತು ಎಂಬತ್ತಲಿಂದ ತೊಂಬತ್ತು ಜನಾ. ಇದಾರ್ರಿ ಹುಡುಗರು ಒಂದು ವಿದ್ಯಾರ್ಥಿನಿಯರು ಒಂದು ತೊಂಬತ್ತ ಇರ ಇದ್ದಾರ್ರೀ.
ಹಾ ವಿದ್ಯಾರ್ಥಿಯರ ನಿಮ್ಮನ್ನೇ ನೋಡ್ತಾರ ಅಂತಲ್ರಿ ಎಲ್ಲಾರು.
ಯಾವ ವಿದ್ಯಾರ್ಥಿನಿಯರು ಬೇಡಾ ರಿ ನಮಗೆ ನಾವು ನೋಡೋದಿಲ್ಲ ಅವುರು ನೋಡ. ಬೇಡಾ ನಾವು ಎಲ್ಲ ಓದೋದಕ್ಕ ಬಂದಿದೀವರಿ ನಾವೆಲ್ಲ ವಿದ್ಯಾರ್ಥಿನಿ ಅನ್ನ ನೋಡಕ್ ಬಂದಿರ್ದಿಲಿ ನಿಮಗಡೆ ನೀವು ಸ್ವಲ್ಪ. ಬೈ ಬಿಹಾದಲ್ಲಿ ಲ್ಯಾಪ್ಟಾಪ ವಚ್ಚವಾಗಿದೆ ಅದು ನಿಮ್ಮದ ನೋಡ್ರಿ.
ಹೆ ಆ ಹೆ ಇಲ್ಲ. ಡ್ರಿ ನಮಗ ಯಾರ ಇಲ್ರಿ ನಿಮ್ಮ ನಿಮಮ್ಮ ಹಂಗ ಇದ್ರ ಇರ್ಬೇಕಲ್ರರಿ ಎಲ್ಲಾರು.
ನಮ್ಮಂಗ ಯಾರ ಇಲ್ಲಡ್ರಿ ನಿಮ್ಮ ಕಾಲೇಜಿನ ಫೀಸ್ ಎಷ್ಟದೆ ರೀ ನಿಮಗೆಲ್ಲ ಫೀಸ್ ಆಯ್ತ ಶುಲ್ಕ.
ಅ
ನಿಮ್ಮ ಕಾಲೇಜ್ ಫೀಸ್ ರೀ.
ಫೀಸ್ ಸುಮಾರು ನಲ್ವತ್ತು ಸಾವಿರ ತಾನಾ. ಬರ್ತದ ರೀ ಒಂದು ಒಂದು ಸೆಮ್ಮಿಗೆ.
ಹು ವರ್ಷಕ್ಕೆ ಸುಮಾರು ಎರಡಲಿಂದ ಮೂರ್ ಲಕ್ಷ ತನ ಹೋಗತದ್ರೀ.
ಹೌದ್ರಿ ಹೋಗ್ತಇದಾರೆ.
ಇವಾಗ ಅಷ್ಟು ಅಷ್ಟ ಅಷ್ಟು ಸಿಲ್ಕನ್ನು ಬಾದ್ಬೇಕಾದ್ರೆ ರೈತರಿ ಬೆಳೆ ಬಂದ್ರ ಅಲ್ರೀ ನಾವು ಕಟ್ಟ. ಕಟ್ಟಕ್ ಆಗೋದು ಇಲ್ಲದಂದ ಕಟ್ಟಾಕ ಆಗಲರಿ.
ಹೌದ್ರೀ
ಹೇಳಡ್ರಿ ಮಳೆ ಬಂದ್ರೆ ಬೆಳೆ ಬರ್ತ್ತಾ ಬೆಳೆ ಬಂದ್ರೆ ಫೀ ಕಟ್ಟಕ್ ಆಗತ್ರಿ ಇವಾಗ ಮಳೆನೇ ಇಲ್ಲ ಕಟ್ಟ.
ಹಾ ಅದೇ ರೀ.
ಹ್ಮ್ ಹ್ಮ್ ಅಂತ ಇರಿ ಸುಮ್ನೆ ಬಾಡ್ರಿ ಸರಿಗಾಗಲ್ಲ ಅದಕ್ಕೆ.
ಹಾ ರೀ ಮತ್ತರಿ.
ಮತ್ತೇನಿಲ್ಲ್ರಿ ನೀವ ಹೇಳ್ಬೇಕು ಏನೇನ್ ಸಮಾಚಾರ ನಿಮ್ಮ್ ಊರ್ ಕಡೆ ಎಲ್ಲಾ ಹೇಗಿದೆ?
ಅದು ಹುಳಗಳ ಹುಳಗಳು ಹಿಡಿದಿರ್ ಏನ್ರೀ ನೀವು ಐವತ್ತು ಹುಳಗಳೇನು ಹ ಹಿಡಿಬೇಕ ಕಾಂತ್ ಮಲ್ಲಿಕ
ಹೌದ್ರೀ ಕೀಟಶಾಸ್ತ್ರ ಅಲ್ಲಿ ಕೀಟಶಾಸ್ತ್ರದ ಶಿಕ್ಷಕರು ಹೇಳಿದಾರ್ರೀ ಐವತ್ತು ಕೀಟಗಳನ್ನ ಹಿಡ ಇದು ಕೊಡ್ಬೇಕಂತ್ರಿ ಇಲ್ಲಾಂದ್ರ ಅದು ಅಂಕಗಳನ್ನು
ಐದು ಐದು ಅಂಕಗಳ ಅಂತಲ್ರಿ ಅದು.
ಹ್ಮ್ ಐವತ್ತು ಒಳಗೆ ಐವತ್ತು ಕೀಟಗಳಿಗೆ ಐದು ಅಂಕಗಳು ಕೊಡ್ತಾರೀ ನೀವು ಹಿಡಿದ್ರಿ ಏನ್ರಿ ಒಳ ಕೀಟಗಳ?
ಇಲ್ರಿ ಇನ್ನಷ್ಟ ಇನ್ನ ಒಂದನು ಹಿಡ್ದಿಲ್ರಿ ಈಗ ಹೌದಾ ಏನು ಪರೀಕ್ಷೆ ನಡದಾವಲ್ರಿ ಪರೀಕ್ಷೆ ಆದ್ಮೇಲೆ ಹಿಡಿಬೇಕ್ರೀ.
ಹೌದ ಅರ್ದಾ ವಾರ್ಷಿಕ ಪರೀಕ್ಷೆ ನಾಡದ್ದಾವ್ ಏನ್ರಿ ನಿಮ್ಮುವ್ನೂ.
ಹಾ ಹಾ ಅರ್ಧ ವಾರ್ಷಿಕ ಪರೀಕ್ಷೆ ನಡದಾವ್ರಿ.
ಹ್ಮ್ ನಮಗೂನು ನಡದಾವ್ರಿ ಇನ್ನ ಎರಡ ಪರೀಕ್ಷೆ ಇದಾವ್ರಿ ಕನ್ನಡ ಮತ್ತು
ಹಾ ಹಾ ಇವತ್ತು ಇವತ್ತು ಸ್ವಚ್ಛತೆ ಪರೀಕ್ಷೆ ಮುಗ್ದದಲ್ರಿ.
ಏನ್ರಿ?
ಸ್ವಚ್ಛತೆಯ ಪರೀಕ್ಷೆ.
ಹಾ ಹೌದ್ರಿ ಇವತ್ತು ಎಲ್ಲ ಸ್ವಚ್ಛತೆ ಪರೀಕ್ಷೆ ಬಗ್ಗೆ ಇತರಿ ಸ್ವಚ್ಛತೆ ಇವಾಗೆ ಯಾವ್ ಯಾವ ರೀತಿ ಐತ್ರಿ ನಿಮ್ ಪರೀಕ್ಷೆ?
ಹಾ ರೀ ಹೆಂಗ್ ಬರ್ದಿರಿ ನೀವ ಇವತ್ತು?
ಚೆನ್ನಾಗ್ ಬರ್ದಿವ್ರಿ ಅದೇನದ ಎಲ್ಲಾ ಜನರಲ್ ಆಗಿತ್ರಿ ನಾವಲ್ಲ ನಾರ್ಮಲ್ ಕೋಶನ್ ಇದ್ದುವ ರೀ ಪ್ರಶ್ನೆಗಳೆಲ್ಲ ಈಝಿ ಇದ್ದುವ್ರಿ.
ಬಾಳ ಸುಲಭ ಇದ್ದುವ್ರಿ ಐದ್ ನಿಮಿಷದಾಗ ಎಲ್ಲಾ ಹಾಕಿ ಬಂದ್ ಬಿಟ್ಟಿದೇವ್ರಿ ಅವರು ಹಾ ಹಾಜರಿ ಶೀ ಅದು ಕೊಟ್ಟಿಲ್ರಿ ಅದ್ರಗೋಸ್ಕರ ಕುಂತು ಕೊಟ್ಟು ಬಂದ್ಬಿಟ್ಟಿದ್ರಿ ನಾವು.
ಹ್ಮ್ ಅದೇ ರೀ ನಿನ್ನೆ ಇದು ರೇಷ್ಮೆ ಹುಳ ಸಾಕಾಣಿಕೆ ಬಗ್ಗೆ ಪರೀಕ್ಷೆ ಇತ್ತಲ್ರಿ ಅದು ಯಾವ ರೀತಿ ಆಯ್ತ್ರಿ?
ಅದು ಪರವಾಗಿಲ್ರಿ ಸೊಪ್ಪ ಕಷ್ಟ ಇತ್ತು ಅಂದ್ರೆ ಬರ್ದೀವ್ರಿ.
ಹೌದ್ರಿ ಪ್ರಶ್ನೆಗಳು ಬಹಳ ಕಠಣವಾಗಿ
ಹೌದ್ರೀ ಅವ್ರಿಗ ಸೊಪ್ಪ ನಮ್ಮವರು ಎದರು ಮಾತಾಡಿದ್ರಲ್ಲ ಅವ್ರು ಸ್ವಲ್ಪ ಕಷ್ಟವಾಗಿ ತೆಗ್ದೀದ್ದಾರೆ.
ಯಾರೀ ಡಾಕ್ಟರ್ ಜ್ಯೋತಿ ಮೇಡಮ್ ಅಂತ ಅವ್ರ ಅಲ್ರಿ ಜ್ಯೋತಿ ಬಿರಾದಾರ ಅಂತ್. ಹ್ಮ ಇವ್ರು ಸ್ವಲ್ಪೂ